ಏನ್ ಮಾಡ್ತವಿರಾ
ನಾವವು ಕುುದಕೊಂಡಿದೀವಿ ನೀವ ಏನ್ ಮಾಡ್ತತೀರಾ
ನಾವು ಸುಮ್ಮ್ನೆ ಕೂತಿದ್ದೀವಿ ಊಟ ಆಯ್ತಾ
ಆಯ್ತು ನಿಮ್ದು
ನಮ್ದು ಇವಾಗ ತಾನೇ ಮುಗಸ್ಕೊಂಡು ನಾನ್ ಟಿವ ವಿ ನೋಡಕೀ
ಏನ್ ಊಟ ಮಾಡಿದ್ರಿ
ನಾನು ಇವತ್ತು ಬಿರಿಯಾನಿ ತಿಂದೆ
ಹೌದಾ ನಾನಿವತ್ತು ಮೊಟ್ಟೆ ಮೊಟ್ಟೆಪಳ್ಳೆ
ಮೊಟೆ ಪಾಗ ತಿಂದ್ರ ಯಾರ ಅಮ್ಮ ಮಾಡಿದ ಇಲ್ಲ ನೀವೇ ಮಾಡಿದಾ
ಅಮ್ಮ ಮಾಡಿದ್ರು
ನಿಮ್ಗೆ ಅಡ್ಗೆ ಮಾಡದು್ ಬರತ್ತ
ಹಾ ಬರುತ್ತೆ ನಿಂಗೆ ಬರು
ಇಲ್ಲ ಇ ಇಲ್ಲ ನಾನ್ ಮನೇಲಿ ಏನು ಮಾಡಲ್ಲ ಅಮ್ಮನ ಎಲ್ಲ ಮಾಡದು
ಕಲ್ಕೊಳ್ಬೇಕ ಕೊಲ್ವಾ
ಇನ್ನೂ ಸಮಯ ಇದೆ ಕಲ್ಕೊಳಕ್ ನಮ್ಗೆ
ಹೌದಾ
ಹ್ಮ್
ಮತ್ತೇನ್ ಸಮಾಚಾರ
ಏನಿದೆ ನೀವ್ ಹೇಳ್ಬೇಕ ನಮ್ದು ಏನಿಲ್ಲ
ನಿನ್ನೆ ಏನ್ ದಿನಾಚರಣೆ ಇದು
ಹ್ಮ್
ಪರಿಸರ ದಿನಚಾರನೆ ಅಲ್ವಾ ನೆನ್ನೆ
ಹೌದೌದು ನೀನು ಗಿಡ ನೆಟ್ಟಿಯಾ ಹೆಂಗೆ
ಮರ ಮರ
ಹ್ಮ್
ಹ್ಮ್
ನಾವಂತೂ ಅವೇನು ಆಚುಲಿ ಮಾಡೋದಿಲ್ಲ ಯಾಕಂದ್ರೆ ನಾವ್ ಹಾಸ್ಟೆಲ್ ಅಲ್ಲಿ ಇರ್ತೀವಿ ನಮಂಗ ಅಂತವ ಎನ್ ಮಾಡತ್ ಓ ಯಾರು ಬಿಡೋದಿಲ್ಲ
ಎಲ್ಲಾ ಏರಿ ಅಂದ್ರೆ ವರ್ಷ ವರ್ಷ ಒಬ್ಬ್ರ ಬ್ಯಾಡ ಬಂದಾಗ ಒಂದ್ ಮರನ ಇಟ್ರೆ ಎಷ್ಟು ಅನುಕೂಲ ಆಗುತ್ತೆ ಹೇಳ
ಹೌದು ಅದು ನಿಜಾನೆ
ಹ್ಮ್
ನೀ ಇಟ್ಟಿದಯಾ
ಹ ನಂದ ನಂದು ಹುಟ್ಟಿದಬ್ಬ ದಿನ ಯಾವತ್ತಾದರೂ ಒಂದ್ ಮರ ಇಡ್ತಿನ್
ಹ್ಮ್ ಹ್ಮ್ ಒಂದೆ ಒಳ್ಳೆ ಅಭ್ಯಾಸ ಇದೆ ನಿಮಗೂ
ಹ
ಮತ್ತೆ ಇನ್ನೇನ್ ವಿಶೇಷ ಹೆಂಗಿದೀ ಹೆಂಗಿದೆ ಮನೆಯವರೆಲ್ಲಾ ಹೆಂಗಿದ್ದಾರೆ
ನಿಮ ಧ್ವನಿ ಕೇಳಿಸ್ತಿಲ್ಲ
ಹೌದಾ ಇವಾಗ
ಕೇಳಿಸ್ತೀದೆ
ಹ್ಮ್ ಮನೆಯವಳ ಎಲ್ಲ ಆರಾಮಾ
ಹ ಆರಾಮಾಗಿದಿದ್ದಾರೆ ನಿನ್ ಮನೆಯವರೆಲ್ಲ ಆರಾಮಾಗಿದ್ದಾರಾ
ಆರಾಮ್ ಆರಾಮ ಇದ್ದರೆ
ಪರಿಸರ ತಂದ್ರ ಕ್ಷಣೇ
ಹ್ಮ್
ಜೀವಿಗಳು ಸ್ವಚ್ಛ ಗಾಳಿ ನೀರು ಮತ್ತು ಆಹಾರ ಯಾವ ತರ ಇರುತ್ತೆಲ್ವಾ
ಹೌದು ಇನ್ನೊಂದ ಏನಲ್ರಿ ನಾವವು ಪರಿಸರನ ನೋಡ್ಕೊಂಡು ಇ ಕುತ್ಕೊಂಡಬಿಡ್ಬೋದು ಎಷ್ಟು ಶಾಂತವಾಗಿರತ್ತೆ ಪರಿಸರ ನೋಡ್ತಾ ಹಂಗಗೆ ಅದ್ರನ್ನ ಅನ್ ಅನುಭವಿಸತ ಎಷ್ಟ್ ಚೆನ್ನಾಗಿರತ್ತ ಅಲ್ದು
ಹೌದು ಮರಗಳನ್ನ ಇಡುವುದು ಮತ್ತೆ ಸಂರಕ್ಷಿಸುವುದು ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವುದು ಮತ್ತತ್ತೆಲ್ಲದ ಕಿಂತ ಅಷ್ಟೇನಂದ್ರೆ ನೀರು ಮತ್ತು ವಿದ್ಯುತ್ ಉಳಿತಾಯ ಮಾಡ್ಬೇಕು
ಹೌದೌದು
ನಾಶ ಮಾಡ್ಬಾರ್ದು
ಹಾ ಹೌದು ಇವಾಗಿವಾಗಿನ ಜನರ ಹೆಂಗಂದ್ರೆ ಇವಾಗ ವಾಹನಗಳಿಂದ ಬರೋ ಎಲ್ಲ ವಾಯದು ವಾಯು ಅದೆಲ್ಲಾ ಇನ್ನು ಪರಿಸರ ನಾಶ ಮಾಡತ್ತೆ ನಿಜವಾಗ ಅದಕ್ಕಂತ ಇನ್ನು ಏನಂದ್ರೆ ಇವಾಗ ಸಿಟಿಗಳ ಕಡೆ ಹೆಂಗಂದ್ರೆ ಮರಗಳೆಲ್ಲಾ ಕಡ್ದ್ ಬಿಡ್ತಾರೆ ಇವಾಗ ಏನಾದ್ರು ಮನೆ ಕಟ್ಬೇಕಂದ್ೂನು ಅಲ್ಲಿ ನಾದ್ರು ಮರ ಇದೆ ಅಂದ್ರ ಅದನ್ನ ಕಡ್ದ್ ಬಿಿಟ್ಟು ಮತ್ತೆ ಮರ ಮನೆಯನ್ ಕಟ್ಕೊಂತಾರಲ್ವಾ ಇದ್ರಂದ ಎಲ್ಲಾ ಮರಗಳೆಲ್ಲಾ ಕಡಿಮೆ ಆಗೋಗ್ಬಿಟ್ಟು ಒಂದೊಂದ್ಸರಿ ಹೆಂಗಾಗತ್ತ ಅಂದ್ರ ಇವಾಗ ಬಿಸ್ಲು ಎಷ್ಟ ಜಾಸ್ತಿ ಆಗಿದೆ ಮುಂಚೆಗಿಂತ ಇದೆಲ್ಲ ಎಲ್ಲದಕ್ಕೂ ಕಾರಣ ಮರ ಲ್ಲ ಕಡಿಮೆ ಆದ್ರಿಂದನ ತಾನೆ
ಹೌದು
ಅೆ ನಾವು ಜಾಸ್ತಿ ಮರಗಳನ್ನು ಇಡ್ಬೇಕು ಅವಾಗ್ಲ ನಮ್ಗೂ ಪರಿಸರ ಎಲ್ಲ ನೋಡಕ್ಕೂ ಚೆನ್ನಾಗಿರುತ್ತೆ ಬಿಸಲು ಕಡಿಮೆ ಆಗತ್ತೆ ಮಳೆ ಚೆನ್ನಾಗ್ ಬಿಡತ್ತೆ
ಹೌದು ಮತ್ತೆ ಪರಿಸರ ಭೂಮಿ ನೀರು ಗಾಳಿ ಪಕ್ಷಿಗಳು ಸಸ್ಯಗಳು ಎಷ್ಟ್ ಚಂದ ಅಲ್ಲ ನೋಡೋದಕ್ಕೆ
ಹೌದೌದು ಚೆನ್ನಾಗಿರುತ್ತೆಪ್ಪ ಈಸರ ಎಲ್ಲ ನೋಡೋಕ
ಒಂಂತರಾ ಕಣ್ ತುಂಬ್ಕೋಬೋುದು ನನ್ನೆ
ಹ್ಮ್
ಮತ್ತೆ ಏನಂದ್ರೆ ಪರಿಸರ ಮಾಲಕ್ ಇನ್ನ ಮಾಡ್ಬಾರ್ದು
ಹ್ಮ್
ಹವಾಮಾನ ಬದಲಾವಣೆ ಜೀವ ವೈದ್ಯತೆ ನಾಶ ಕುಡಿಯುವ ನೀರಿನ ಕೊರತೆ
ಹ್ಮ ಇನ್ನ ಏನಂದ್ರೆ ಇವಾಗ ನಾವು ಪರಿಸರಕ್ಕೆ ಎಲ್ಲ ನಾ ಸ್ವಚ್ವಾಗಿ ಇಡ್ಕೋಬೇಕಂದ್ರೆ ನಾವ್ ಏನಾದ್ರು ವಸ್ತು ಹಾಕ್ಲಿ ನಾವ ಏನಾದ್ರು ಬಳಿಕೆ ಮಾಡಿರೋ ವಸ್ತುಗಳೆಲ್ಲ ನಾ್ ಪರಿಸರ ಹತ್ರ ನಾವು ಬಿಸಾಾಗಬಾರ್ದು ಅದಕ್ಕ ಅದಕ್ಕೆ ತಕ್ಕಂತ ಏನಾದ್ೂ ಒ ದು ಬಾಕ್ಸ್ ನಲ್ಲೋ ಇಲ್ಲಾಂದ್ರೆ ಯಾವ್ದ್ರಲ್ಲಾದ್ರು ಹಾಕ್ಬೇಕು ಎಲ್ಲೂ ನಾವು ಗಲೀಜನ್ನು ಬಿಸಾಕ್ಬಾರ್ದು ಅವಾಗೆ ಪರಿಸರ ನೋಡಕ್ಕು ಚೆನ್ನಾಗಿತ್ತೆ ಇವಾಗಿನ ಜನರು ಹೆಂಗಂದ್ರೆ ಎಲ್ ನೋಡ್ರುನು ಎಲ್ಲ ಎಲ್ಲಾ ಏನಾದ್ರು ಅವ್ರು ಬಳಕೆ ಮಾಡಿರೋ ವಸ್ತುಗಳು ಸಮೇತ ಬಿಸಾಕ್ತಿರ್ತಾರಲ್ವಾ
ಹೌದ ಅರಣ್ಯ ಸಂರಕ್ಷಣ ಅಂದ್ರೆ ಮಾರಗ ಆಮ್ಲಜನಕದ ವಾತರಣ ಸಮತೋಲನವನ್ನು ಕಾಪಾಡ ತ್ತಲ್ವಾ
ಆದ್ದರಿಂದ ಹೆಚ್ಚೆಚ್ಚು ಮರಗಳನ್ನು ನಡಬೇಕು ಮತ್ತು ಅರಣ್ಯ ನಾಶವನ್ನು ತಡೆಯಬೇಕು
ಹ್ಮ್ ಅ ಮಾಡ್ಬೇಕು ಅಂದ್ರೆ ನಾವು ಪರಿಸರವನ್ನು ಸ್ವಚ್ಛವಾಗಿ ಇಡ್ಕೋಬೇಕು ನಮ್ಮ ಕೈಯಲ್ಲೇ ಇದೆ ಎಲ್ಲ ಅದು
ನೀರಿನ ಸಂರಕ್ಷಣೆ
ಹ್ಮ್ ನೀರಂತೂ ಇವಾಗ ನಾವು ನಾವದುೂ ಹೆಂಗು ಸ್ವಲ್ಪ ಕಡಿಮೆನೇ ಉಪಯೋಗ್ಸ್ತೀವಿ ಸ್ವಲ್ಪ ಜನ ಏನಂದ್ರೆ ನೀರನ್ನ ಸಮೇತ ನಿರ್ಲ ನಿರ್ಲಕ್ಷಣೆ ಮಾಡ್ತಾರೆ ನೀರನ ಬಗ್ಗೆೇನು ಎಲ್ಲದಕ್ಕೂ ಹೆಚ್ಚಾಗಿ ಬಳಕೆ ಮಾಡೋದು ಹ
ವಿದ್ಯಾರ್ಥಿಗಳ ಪಾತ್ರ ಏನಂದ್ರೆ ಶಾಲೆ ಮತ್ತು ಮನೆ ಸುತ್ತಮುತ್ತ ಒಂದು ಸ್ವಚ್ಛತೆ ಕಾಪಾಡುದು ಮರ ನೆಡುವ ಕಾರ್ಯಕ್ರಮ ಮತ್ತು ನೀರು ಮತ್ತು ವ್ಯರ್ಥವಾಗದಂತೆ ನೋಡ್ಕೊಂಡು ಪರಿಸರ ಜಾಗೃತಿಯನ್ನು ಮೂಡಿಸೋುದು
ಹ್ಮ್ ಹ್ಮ್ ಹೌದು
ಪರಿಸರ ಸಂರಕ್ಷಣೆ ಇಿಂದಿನ ಕಾಲದ ಅತ್ಯಂತ ಪ್ರಮುಖ ಅತ್ಯ ಅಗತ್ಯವಾಗಿದೆ
ಹೌದೌದು ನಿಜ ಅದು ಎಲ್ಲಾರೂ ಪರಿಸರದ ಬಗ್ಗೆ ಯೋಚನೆ ಮಾಡ್ಬೇಕು ಆದ್ರೆ ಈಗಿನ ಜನರು ಯೋಚನೆ ಮಾಡಲ್ಲ ಅವ್ರ್ದೇ ಆದ ಸಮಯ ಅವ್ರ್ದೇ ಆದ ಎಲ್ಲ ಅವ್ರ ಅವ್ರ ಬಗ್ಗೆ ಅವ್ರು ಯೋಚನೆ ಮಾಡ್ಕೊಂತಾರೆ ಅಷ್ಟೆ ಇವಾಗ ಏನಂದ್ರೆ ಇನ್ನೊಂದು ಮೊಬೈಲ್ ಅದು ಬಂದ್ರಂದ ಆ ಪಕ್ಕದಲ್ಲಿ ಏನ್ ಆಗ್ತಿದೆ ಅಂತಾನೂ ಗೊತ್ತಾಗೋದಿಲ್ಲ ಅವ್ರಿಗೆ ಆ ತರ ಮುಲ್ಗೋಗ ಅದಕ್ಕೆ ಇವಾಗ ಎಲ್ಲಾ ಎಲ್ಲಾನು ವಿಚಿತ್ರ ವಿಚಿತ್ರವಾಗಿಾಗ ನಡಿಯತ್ತೆ ನಾವಿರುವಾಗಲು
ಹ್ಮ್
ಪರಿಸರನುೂ ನಮ್ ಮಾತ್ ಕೇಳ್ದಿರ ಆಗೋಗ್ಬಿಟ್ಟಿದಿ ಇಂಥ ಜನರ ಇದ್ದಾರಂದ ಮತ್ತೆ ಇನ್ನೇನು ವಿಶೇಷ
ಜ ನಿರ್ವಹಣ್ಯ ಮತ್ತೆ ಮತ್ತು ಒಣ ಕಸ
ಮತ್ತೆ ಏನ್ ಮಾಡ್ತಿದಯ ನೀನು
ಏನಿಲ್ಲ ಫೋನ್ ನೋಡ್ತಾ ಇದೀನಿ
ಹೌದಾ ನಿಜವಾಗ್ಲೂ ಎಲ್ಲಾ ಪರಿಸರದ ಬಗ್ಗೆ ಯೋಚನೆ ಮಾಡ್ಬೇಕು
ಮತ್ತೆ ಇನ್ನೇನು
ನೀವು ನೀವೇ ಹೇಳ್ಬೇಕ ನಾವ್ ಕೇಳ್ತೀವಿ ನಮ್ಗೆ ಏನಿದೆ ಎಲ್ಲ
ಮಳೆ ನಿಂಗೆ ಮಳೆ ನೀರು ಕೊಯ್ಲು ಅಂದ್ರೆ ಗೊತ್ತಾ
ಇಲ್ಲ ಅದ್ರ ಬಗ್ಗೆನ ಗೊತ್ತಲ್ಲ್
ಅದ್ರ ಬಗ್ಗೆ ಏನಂದ್ರೆ ಮಳೆ ನೀರು ಒಂದಾಗ ಅದು ಕೊಯ್ಲ್ ಮಾಡ್ತಿರಲ್ವಾ ನಾವು
ಹೌದಾ ಏನು ನಿಜವಾಗ್ಲುೂ ಅಂದ್ರೆ ನನ್ಗ ಅಷ್ಟಾಗಿ ಗೊತ್ತಿಲ್ಲ ಅದ್ರ ಬಗ್ಗೆ
ಪರಿಸರದಲ್ಲಿ ಅತ್ಯಂತ ಜನ ವಿತರ
ಹ್ಮ
ಅವರಿಂದಾನೇ ನಮ್ ದೇಶ ಹಾಳಾಗ್ತಿರೋದು
ಅವರು ಏನಂದ್ರೆ ಸ್ವಲ್ಪ ಜನ ಯೋಚನೆ ಮಾಡಲ್ಲ ನಾವು ಹೆಂಗಂದ್ರೆ ಪರಿಸರದ ಬಗ್ಗೆ ಯೋಚನೆನೇ ಮಾಡಲ್ಲ ಎಷ್ಟು ಕಚ್ಚಡವಾಗಿ ಇತಾರಂದ್ರೆ ಅವ್ರು ಬಳಕೆ ಮಾಡಿರೋ ವಸ್ತುಗಳು ಅಲ್ಲಲ್ಲೇ ಪರಿಸರದಲ್ಲೇ ಬಿಸಾಕೋದು ಮಲಿನ ಮಾಡೋದು ಇದೆಲ್ಲಾ ನೋಡಕ್ ಏನ್ ಚೆನ್ನಾಗಿರಲ್ಲ ಅಲ್ವಾ ಇವ ಇವಾಗ ಎಲ್ ನೋಡಿದ್ೂನು ಕಸ ಇರತ್ತೆ ಅಲ್ವಾ
ಹೌದು ಇವಾಗ ಬ ಯಾರ್ದಾದ್ರು ಹುಟ್ಟಿಹಬ್ಬ ಮಾಡ್ಕೊನೋ ಟೈಮ್ ಅಲ್ಲಿ ಒಂದ್ ಸಾವಿರ ಸಾವಿರ ಖರ್ಚು ಮಾಡಬಹುದು ಒಂದು ಮರ ಗಿಡ ನೆಟ್ರ ಎಷ್ಟು ಒಳ್ಳೇದಾಗುತ್ತೆ ಅದರಿಂದ ಒಳ್ಳೆ ಗಾಳಿ
ಹೌದು ಹ್ಮ್ ಸ್ವಚ್ಛವಾದ ಗಾಳಿ ಬರುತ್ತೆ ಮರಗಳು ಜಾಸ್ತಿ ಇದ್ದಷ್ಟು ನಮ್ಗೆ ಉಸಿರಾಡಕ್ಕೂ ಗಾಳಿ ಚೆನ್ನಾಗ್ ಬರುತ್ತಲ್ವಾ
ಹೌದ್
ಆದ್ರೂ ಏನ್ ಯೋಚನೆ ಯಾರೂ ಸರಿಯಾಗಿ ಪರಿಸರದ ಬಗ್ಗೆ ಯೋಚನೆ ಮಾಡಲ್ಲ ಇವಾಗಿನ್ ಜನ್ರು
ಹೌದೌದು ನಿಚ ನಿಚ ರೀ
ಹ್ಮ್ ಏನು ನೋಡಮ್ಮ ನಾವು ನಾವು ಯಾವಾಗ್ಲೂ ನಾವ್ ನಾವಾದ್ರೂ ಸ್ವಲ್ಪ ಪರಿಸರದ ಬಗ್ಗೆ ಯೋಚನೆ ಮಾಡ್ತಿವಿ ಅಲ್ವಾ
ಹ್ಮ್
ನಂತರಾನೇ ಎಲ್ಲಾರೂ ಇದೇ ರೀತಿ ಅಷ್ಟು
ಅದೇ ಹೇಳ್ತಾರಲ್ವಾ ದೊಡ್ಡವರು ಐದ ಬೆಳ್ಳು ಒಂದೇ ತರ ಇರಲ್ಲ ಅಂತ ಆ ತರ ಕಸಿ ದ್ದಲ್ ಜನ
ಅದೇ ಅದೇ ನಾವು ಮಾಡ್ದಂಗ್ ಬೇರೆಯವ್ರ್ ಮಾಡಲ್ಲ ಅಲ್ವಾ ಯ ಆತರ ಯೋಚನೆ ಮಾಡಲ್ಲ ಯಾರು ಮಾಡಲ್ಲ ಹ್ಮ್ ಮತ್ತೆ ಇನ್ನೇನು ವಿಶೇಷ
ಹೇಳ್ಬೇಕು
ಏನು ಹಲೋ
ಸರಿ ಆಮೇಲೆ ಮಾಡ್ತೀನಿ
ಹಾಯ್